ಹಾ ಏನ್ ಮಾಡತಿಪ್ಪಾ
ಏನ್ ನೋಡ್ಸಕರ ಇ ನೀನ್ ಹೇಳ ಬುಕ್ ಏನ್ ನಡದ
ಏನು ಲ ಇವಾಗ ನಾಷ್ಟ ಮಾಡಿ ಸುಮ್ ಕುಂತೀನಿ ನೋಡ ಎಲ್ಲಿ ಹಾಸ್ಟೆಲ್ದಾಗ
ಹಾಸ್ಟಲ
ಹಾ
ಹ ಹಾ ವರಿ
ಹ ಇಲ್ಲ
ಹ್ಮ್
ಎಲ್ಲಿನ್ನೇನು
ಇಲ್ಲೇ ಊರು ಬಂದಿದೆ
ಹೌದಾ ನಷ್ಟ
ಅಷ್ಟ ಹಾಗೆ ನೋಡಿ ನಷ್ಟನಕ ನಂಬಿಲಿ ಊಟ ಇಲ್ಲ ಇದು ಊಟ ಅ
ಹ್ಮ್ ಹ್ಮ್ ಚೋಲ ಊಟ ಮಾಡ್ತರ ನಂಗ ಆಯ್ತು
ಹಿತ್ಲಾಗ ನೆಷ್ಟ ಎಷ್ಟ ಇದೀವ ಸೀದಾ ರೊಟ್ಟಿ ಬಡೆದು ಆಯತು ಹೊಲ್ಕ್ಕೆ ಹೋಗ್ ಬಿಡದು ಊಟ
ಹಾ ಹಾ ಹಾ ಮಳೆ
ಮಳೆ ಒಂದ್ ಮೂರ್ ಹದನೈದ ಮಂದಿಲ್ಲ ಅಷ್ಟೇ ಮಾಡಗಿಡ ಆಗಿ ಹೊಂಟದ
ಹೌದಾ
ತಲ್ಲಿ ಆ ಕಡೆ ಅಂಗದ ಹಾಸ್ಟೆಲ್ ಕಡೆ
ಪೂರಾ ಮಾಡ ಆಗ್ಯದ ಇಲ್ಲಿನ ಮಳಿ ಬರ್ತದ ಇಲ್ಲ ಗೊತ್ತಾಗಲ್ಲ ಆಗಲ
ಹ್ಮ್ ಮುಗಿದು ಎಕ್ಸಾಮ್
ಎಲ್ಲ ಈಗ ಎಕ್ಸಾಮ್ ಎರಡ್ ಪೇಪರ್ ಮುಗ್ದಾವ
ಹ್ಮ್
ಇನ್ನೊಂದ ಇಷ್ಟದಾವ
ಮತ್ತೆ ಮ
ಹ ವಯಸ್ಸಯಿಲ್ಲಪ್ಪಾ ಮದುವಾಯಕ್ಕ ಏನ ಕಾಲ ಮ್ಯಾಗ ನಿಂದ್ರದಕ ಮದವೆ ಹಂಗಿಲ್ಲ ಈ ಭೂಮಿ ಮನ್ ನಿಂತೀನಿ
ಹ್ಮ್ ಹ್ಮ್ ಅವಾಗ ಮತ್ತೆ ಮುಂದೆ ಮತ್ತ ಕಾಲ್ ಮಣಿಂದ್ರ ಅದ ನಿಂಗ
ಕಲ್ ಮೇ ನಿಂದ್ರದ ಅಂದ್ರೆ ಆಮೇಲೆ ಗೊತ್ತತ ನನ್ಗೆ
ನೀ ಕಾಲ್ ಮೆಲ್ ನೀತಿರೋದ್ ಬೇರೆ ಮತ್ತೆ ಭೂಮಿ ಅಂದ್ರೆ ಬೇರದ ನೀ
ಹ್ಮ ಎರಡು ಬೇರೆ ಬೇರೆ
ಹ್ಮ್ ಹ್ಮ್
ಹ್ಮ
ಹತ್ತೆರಡ ಪಾಸವಾ
ಏನುಲ್ಲೋಡು ಬಟ್ಟೆ ಹೋಗದಾಗ ಕಿವೇ
ಹ್ಮ್
ಚ
ಅದೇ ಮನ್ನಿ
ಹ್ಮ್
ಅಷ್ಟ್ ದುರ್ ಹೋಗಲ್ ಹೆಂಗಂತ ಮಾತ ಕೇಳಕುದ ಯಾಕ ಮಾತ ಆಟ ಮುಗುದ್ರ ಒಳಿ ಸಿಗಲ್ಲ ಅವು ಕೇಳ ಬಂದ್ ಮುಗಸನ್ ಒಂದ ಮೂರಂಗರ ಮೋಸ ಮುಗಲಿ
ಹ್ಮ್ ಹ್ಮ್
ಮೊಳಗೆ ಹಮಂತ ಅ ಮತ್ತ ಅದಕ್ಕ ನಿನ್ಗೆ ಹಚ್ಚಿದ್ದೆ
ಹ್ಮ್ ಅಂದಿದ್ದ ನನ್ಗೂ ಒಂದ್ಸಲ
ಅ ಅದಕ್ಕ ಹೇಳ ಅಲ್ಲೋಗ ಅವ್ರಿಗೆ ಅಂತ ಹೇಳಿದ್ರೆ
ಹ ಅಂದೆ ನನಗೂ ಹಚ್ಚಿದ್ದು ಅದ ನೋಡಮ್ಮಪ್ಪಾ ಅಂತ ಹೇಳ ನಾನೇನು
ಮ ಸಾಕ ಮತ್ತೆ ಹೋಗದ ಹಂಗ
ಹಲ್ಲ ಜಾಸ್ತಿ ಜನ ಆದ್ರೆ ಹೋಗಕ್ ಚಲೋ ಆಗ್ತದ ಇಬರು ಮೂವರ್ಂದ್ರ ಲೆಕ್ಕಕ್ಕಲದ
ಏ್ ಜಾಸ್ತಿ ಜನ ಯಾಕೆ ನಾನ ನಮ್ ಬ್ಯಾಚ್ ಒಂದ್ ಐದಾರು ಜನ ಹುಡುಗರ ಒಂದ್ ಶಿವು ನಾಗ ಅವ ರೂಮ್ನಾಗ ಒಂದ್ ಇಬ್ರಗ್ ಹಳ್ತನಂತ
ಹ್ಮ್ ಹ್ಮ್
ಮತ್ತೆನಾದ ಜಾಸ್ತಿ ಒಂದ್ ಹದಿನೈದ್ ಹದನೈದು ಹದಿನಾರು ಜನ ಅಂದ್ರೆ ಟೀಟ್ ಹೇಳಿದ್ರ ಐತಿ
ಹ್ಮ್
ಇಲ್ಲ ಒಂದ್ ಹನ್ನೆರಡು ಹತನ್ನೋದು ಹಂಗ ಆಯ್ತಿ ಅಂದ್ರೆ ಮುತ್ ಕ್ರೋಶಾರ ಮುಗಸಬಿಟ್ರಿ
ಹ್ಮ್ ಅದೇ ಜಾಸ್ತಿ ಜನ ಆದ್ರೆ ಖರ್ಚು ಕಡಿಮೆ ಬರ್ತದ
ಹ್ಮ್ ಕರ್ ಸಿಮ ಒ ಐದ್ ಸರ ಬರ್ರುವದು ಮತ್ತ ಈಗೆಲ್ಲ ಡಿಸೆಲ್ ರೇಟ್ ಐತಿದೆಲ್ಲ
ಅದನ್ನೊಕ್ಕ ಬಿಡ
ಹ್ಮ್ ಅದ ಕಾರಣ ಆ ಹುಡುಗರನ ಕಿದವಲ್ಲ ಆಯ್ತ ತಣ ಒಂದು ಗೋ ಒಂದ ಎರಡ್ ಮಾಡ್ರ ಕೇಳ್ದಾವ ನಾಗ ಹ್ಮ ನಾ ಮಾಡ್ರಣ ಹದು
ಇದೆಲ ಯನ್ ಯಡ್ ಮಾಡಮ್ ಬಿಡು ಪ್ಲೇಸ್ ಜಾಸ್ತಿ ಜನ ಕಲಿಬೇಕ ನೋಡ
ಎಲ್ಲಾ ಕೇಳುತ್ತೀವಿ ಬಿಡು ಮತ್ತತ್ ಅಷ್ಟ್ ಲಾಸ್ಟ್ ಅಂದ್ರ ಹ ಹತ್ತ ಜನ ಹೇಗ ಆಗ್ತವಿ
ಹ್ಮ್ ಹ್ಮ್
ಹ ಸರ್ ಮತ್ತೆ ಗ್ಯಾಸ್ ಒಯ್ಯ್ ಬೇಕಾಗುತ್ತೆ ತಂದ್ರಿ ಅಲ್ ಗಾಡಗ ಹಿಡ್ತಿರ ಅಂತ ಮತ್ತೆ ಕಟ್ಟಿಗಿನ ಓಯ್ಬೇಕು ಅಲ್ಲಿ ಮಳೆಗಾಲ್ಲ ಬೇರೆ ಇದೆ
ಏ ಇವಾಗ ಕಟ್ಟಿಗೆ ಮ್ಯಾಂಗ ಮಾಡೋದಾಗಲ್ಲ
ಆ ಹುಡ್ರಿ ಅಂದ ಒ ಚಡ ಸಾಕು ಇಂತೆಲ್ಲ ಮಳ್ಯಾಗ ಬಾರಿ ಅ ಅವ ಅಡಿ ಮಾಡಕ ಮಾಡಕಂತ ಅಂತವ್
ಹ್ಮ್
ಹ್ಮ್
ಇಲ್ಲ ಅ ತರ್ರ್ಬಿಡ ಅವ್ರ ಹಂಗೆ ನೋಡಮ್ ಯೋಚನೆ ಮಾಡ್ ಮದ್ರ ಬಗ್ಗಿನ
ಹ್ಮ್ ಅದಕ್ಕೆ ಬರ ಈಗ ಹನ್ನೆರಡು ಹೋಗ್ಬರ್ ಬರ್ತವಿ ಮತ್ತ ಅಷ್ಟ ಎಲ್ಲರ್ ಸ ಮಾತಾಡ ಮರಿ ಎಕಡೆಕಡೆ ಹೋಗದ ಇ ಪ್ಲೇಸ್
ಯಾವಾಗ ಬರುತ್ತೀರಿ
ಆರನೇ ತಾರೀಖು ಹೋಗು ಬರೊನೊಂದು
ಹಾ ಹಾ
ಹೂ ಹನ್ನೆರೆಡು ನೇ ತಾರೀಕು ಬರ್ತೀನಿ ಮತ್ತೆ ಹುಡುಗರು ಆಯುರ್ಥವಲ್ಲ
ಹೌದಾ
ಅವರು ಒಂದು ಓಡಾರ ಮುರಾಗು ಮುಗ ಹ್ರಿ ಬಂದ್ಗೀಷ್ಟ ಒಂದ ದಿನ ಪ್ಲೇಸ್ಸ್ ಹಾಕಿ ರೂಟ್ ಹಾಕಿ ನೋಡ ಮಾತ್ರ ಅಂದ್ರೆ
ಮೂರು ಮುಗಸ್ಕೊಂಡ
ಹ್ಮ ಮೂರ ಕಷನ್ ಹೋಗ್ಗಂದ್ರೆ ಮೊಹರಮ್ತನ ಎಕ್ಸಾಮ್ ಅವ ನಮ ಲಾಸ್ಟ್ ಇಪ್ಪತ್ನಾಕ ನ ಮುಗಿತಾವ
ಹ್ಮ್ ಹ್ಮ್
ಮತ್ತೆ ಇಪ್ಪ ಇಪ್ಪತ್ತೈದು ಕತ್ತಲು ರಾತ್ರಿ ಇಪ್ಪತ್ತಾರ್ ಮತ್ ದಪ್ಪನ ಅಂತ ಅಲ್ಲಿ ನೋಡ್ಬಿಟ್ಟ ಹೆಂಗ ಹೋಗ್ತಿ
ಹೌದೌದೌದನು ಆಯ್ತು
ಹ್ಮ್ ಅದಕ್ಕೆ ವೋಟು ಮುಚೆ ನಾವು ಬಿಡಬ್ರ ಅಂತ ನ
ಹಾ..... ಹ್ಮ್ ಹಂಗೆ ಮಾಡ್ಬೇಕು ಎಲ್ಲ ಮುಗಿಸಸ್ಕೊಂಡ್ ಹೋಗ್ಬೇಕಕ್ ಏನ್ ಟೆನ್ಷನ್ ಇರ್ಲಿ ಕಡೆ
ಇಲ್ಲ ಈಗೇನ ಆದ್ಬೂಡ ನೋಡ ಆದ್ರ ಹಡ್ರ ಪೇಪರ್ ಅವಲ್ಲ ನಮ್ಗೆ ಸ ಈಗ ಇಲ್ಲಿಂದ ಎರಡನೇ ತಾರೀಕು ಆದ್ರೆ ಒಂದು ನಾಲ್ಕಕ್ ದಿನ ಹೋಗ್ ಬರ್ಬೋದು ಮತ್ತೆ ಹನ್ನೆರಡ್ಲಂದ ಹದಿನೇಳ ಆಗ್ಲ ಹೋಗಬಹುದು ಆದ ನಡುವಿನ ನ ಹುಡುಗರು ಒಂದ ನಿಂದ ಅಂತ್ರ ಲಾಸ್ಟ್ ಇವ ಹಾತೊಬ್ಬತ್ತು ದಿನ ಇರಬೇಕ
ಇಲ್ಲ ಇಪ್ಪತ್ತೆರಡು ಲಾಸ್ಟ್ ಪೇಪರ್ ಐತಿ ನಂದ
ಹ್ಮ್ ಹ್ಮ್ ಅದೆ ಮತ್ತೆ ಈಗ ನಡುವ ಆಗಲ್ಲ ಮತ್ತೆ ವೋಟು ಮುಗಿಸಿಕೊಂಡು ಹೋಗಬೇಕಾದ
ಅದು ಎಲ್ಲ ಮುಗಿಸಿಕೊಂಡು ಹೋಗು ಅಂತ ಹೇಳು
ಅಕ್ಕ ಪ್ಲೇಸಿಗೀಸ್ ಹೆಂಗ ಅ ಕಡೆ ಏನು
ನೋಡೋಣ ಪ್ಲೇಸ್ ಬಗ್ಗೆ ಬರ್ತಲ್ಲ ಹನ್ನೆ ಎರಡನೇ ತಾರೀಕು ಬರ್ತಲ್ಲ
ಇಲ್ಲ ಈಗ ಸುಮ್ಮ್ ಕ್ಯಾ ಜುಯಲ್ ಆಗಿ ಈಗ ಎಲ್ಲಾರ್ ಕುಂತ ಮತ್ತ ಬೇರೆ ಬೇರೆ ಕ್ಯಾನ್ಸಲ್ ಆತ ಮತ್ತಂದ ಸೇರ್ಪಡತವ ಈಗ ನಿನ್ಗೆ ಯಾವ ಗೊತ್ತಂಗ ದಾಂಡೇಲಿ ಗೋವಾ ಗೋವಾ ಮತ್ತ ಆ ಕುದುರೆಮುಖ ಮುರುಡೇಶ್ವರ ಬೀಚ್ ಮಾತ್ರ ಜಾಸ್ತಿ ಬ್ಯಾಡ ಅಂದ್ರ ಹುಡುಗರು
ಇಲ್ಲ ಈ ಮಳೆಗಾಲದಾಗ ಬೀಚ್ ಏನ್ ಹೋಗುತ್ತವೆ ವೇಸ್ಟ್
ಇವಾಗ ಮುಂದೊತ್ತಾ
ಎಲ್ಲರ ಗುಡ್ಡ ಗುಡ್ಡ ಬೆಟ್ಟಗಳಿಗೆ ಹೋಗ್ಬೇಕು
ಅದೇ ಮುಳ್ಳಂಗಿರಿ ಮತ್ತ ಏನದ
ಹ್ಮ್ ಹ್ಮ್ ಮುಳ್ಳಯ್ಯನಗಿರಿ ಮುದ್ರಲಯಕ ಹೋಗದ
ಮತ್ತ ಇ ಯ ಯಾವ ಒಂದಾದ ಅಂತ ನೋಡ ಗ ಹೆಚ್ಚಿನ ಬೀಜ ಅಂತ ನೋಡಿದನು
ಹ್ಮ್ ಎತ ಎತ್ತನ್ ಬಗ್ಗೆ ಚೆನ್ನಾಗ ಐತಿ ಬ್ಯಾಡದು ಹ ಮುಳ್ಳನಗಿರನೇ ಹೈಟ್ ಐತ್ ಜಾಸ್ತಿ ಅಲ್ಲೇ ಹೋಗ್ಬೇಕುು
ಎತ್ತಿಗೆ ಜಾಸ್ತಿ ಕೇಳಕತ್ತಾರ ಪೀಸ ಹ ಅದ ಕೇಳಿದೆ ಹೆಂಗ ಹೆಂಗ ಅಂತ
ಅದ ನೋಡಕ್ ಮಾತ್ರ ಚೆನ್ನಾಗೈತ್ಂತರ ಅಷ್ಟ ಮುಳಯ್ಯನಗಿರಿ ಈ ಹೆಂಗ ಐತಿ ಅದರಲ್ಲಿ ಎತ್ತಂಗಿಲ್ಲ ಅಂತ
ಹ್ಮ್ ಅದು ಮತ್ತ ಈ ಕಡೆ ಎಲ್ಲಾ ಸಮೀಪ ಕ ಸಮಿಪ್ ಯಾವರ ಪ್ಲೇಸ್ ಇದ್ದುವ ಅಂದ್ರ ಇದು ನೋಡಿಕೊಂಡು ಅದು ನೋಡಕೊಂಡು ಬರ್ಲಾ ಕಾತಂತ
ಇಲ್ಲ ಟ್ರೆಕ್ಕಿಂಗ್ ಮಾಡೋದ ಆಗಲ್ಲಲ್ಲ ಅಲ್ಲೇ ತಿರ್ಗಡೆ ಎಲ್ಲ ಬೇಸರಗರ್ತದೆ ಜಾಸ್ತಿ ಹೊತ್ತು
ಹ ಹಾ ಹಂಗಾದ ಹಾ ಮತ್ತ ಅಲ್ಲಿ ಟ್ರ್ಯಾಕಿಂಗ್ ಮಾಡಬೇಕಾತ್ ಮುಳ್ಳಯ್ಯನಗಿರಿ
ಇಲ್ಲ ಅದೇ ಮುಳ್ಳ್ಯನಗಿರಿ ಹೋದ್ರೆ ಚಲೋ ಯಾಕಂದ್ರೆ ಕುದುರೆೆ ಮುಗಕ್ಕಿಂತ ಮುಳ್ಳನಗಿರಿ ಗೆ ಮುಳ್ಳ್ಯನಗಿರಿನೇ ಚಲೋ ಐತೆ ಏತ್ತನ ಬುಜಕ್ಕ ಇಂತ ಅದಕ್ಕೋಸ್ಕರ ಅಲ್ಲಿ ಟ್ರೆಕ್ಕಿಂಗ್ ಮಾಡಿದವ ಅಂದ್ರೆ ಇಲ್ಲಿ ಮತ್ತೆ ಎತ್ತಂಗ ಬಜ ಟ್ರೆಕ್ಕಿಂಗ್ ಮಾಡಕ್ ಬೇಸರ ಬರ್ತದೆ
ಹ್ಮ
ಅದಕ್ಕೆಲ್ಲ ಮುಳ್ಳನಗಿರಿಯ ಒಂದ್ ಪ್ಲೇಸ್ ಹಾಕಮ
ಮುಳ್ಳಂಗಿರಿ ಏನ್ ಅಡ್ವಾನ್ಸ್ ಬುಕ್ ಮಾಡ್ಬೇಕಂತಲ್ವಾ
ಹಾ ಅಡ್ವಾನ್ಸ್ ಬುಕ್ ಮಾಡ ಹೋಗ್ಬೇಕು ಮತ್ತೆ
ಈಗ ನಾವು ಅಲ್ಲಿ ಎಷ್ಟು ಮೂರ್ ದಿನ ಅಡ್ವಾನ್ಸ್ ಬುಕ್ ಮಾಡ್ಬೇಕಂತ ಮತ್ತ ಮೂರ್ ದಿನೊಳಗೆ ಇಲ್ಲಿಯ ಸುತ್ತಮುತ್ತ ಪ್ಲೇಸ್ ನೋಡ್ತಿರ್ಬೇಕಲ್ಲ ಸುತ್ತಮುತ್ತ ಲಾಸ್ಟ್ಲ್ ಮೂರ್ ದಿನಕ್ಕೆ ರೀಚ್ ಆಗಿ ಇರ್ಬೇಕಲ್ಲ
ಮತ್ತ ಅದೇ ಎಲ್ಲ ಅನುಕೂಲ ಮಾಡ್ಕೊಂಡಿಕೆ ಬುಕಿಂಗ್ ಮಾಡ್ಬೇಕು
ಹ್ಮ್ ಮತ್ತೆ ಎಲ್ಲಷ್ಟ ನೋಡಿ ಯೋಚನೆ ಮಾಡಿ ಮಾಡತ
ಹ್ಮ ಬುಕ್ ಎಲ್ಲಾ ಅನುಕೂಲ ನೋಡಿ ಬುಕಿಂಗ್ ಮಾಡಿದ ಅಂದ್ರ ಹೋಗಕ್ ಬರ್ತ ಎಲ್ಲಾಂದ್ರ ಬುಕಿಂಗ್ ಮಾಡಿದ ಎಲ್ಲ ರೊಕ್ಕ ವೇಸ್ಟ್ ಆಗ್ಬಿಡ್ತು ಹ್ಮ ಅದು ಒಬ್ಬೊಬ್ಬ್ರಿಗೆ ಐದ ಒಬ್ಬೊಬ್ಬ್ರಿಗೆ ಐದೈದುನೂರು ರೂಪಾಯಿ ಐತಂತ
ಹ ಅಡ್ವಾನ್ಸ್ ಬುಕಿಂಗ್ ಹ ನಮ್ಮಳ್ಳ ಕರಿ ದಾಂಡಿಲಿ ಕೇಳಿದ್ರ ಎರಡ ಸಾವರ್ ರೂಪಾಯಿ ಐತಲ್ಲಾ
ಹ್ಮ ಎಲ್ಲಾ ರೊಕ್ಕ ಹೋಗ್ತ ಬಾಳತ
ಮತ್ತೆ ಅಲ್ಲಿ ಹದ್ನೈನೂರ ದಾಂಡಿಯಲಿಗೆ ಮತ್ತೆ ಇಲ್ಲಿ ಐನೂರ ಅಂದ್ರೆ
ಹಾ ಓ್ತ ಮತ್ತ ಐದಾರು ಸಾವಿರ ರೂಪಾಯಿ ಎಕ್ಸ್ಟ್ರಾ ಹೆಚ್ಚಿಗೆ ಹೊತ್ತು
ಹ್ಮಲ್ಲ
ಗಾಡಿ ಖರ್ಚ್
ರೇಟ್ ಹುಡುಗರ್ ಜೊತೆ ಅದಂದ್ರ ಒಂದ್ದೇ ಹನ್ನೆರಡು ದಿನ ಆದ್ರ ಆರ್ ಸಾವಿರ ರೂಪಾಯಿತ್ತಲ್ಲ ನಿಂಗಂ ಐ ಸಾವಿರ ರೂಪಾಯಿ ಅ ಆದ್ರ ಗಾಡಿ ಖರ್ಚು ನಲ್ವತ್
ಹ್ಮ್
ಹ ಕಡೆ ಪ್ಲೇಸ್ ನೋಡಕ ಒಂದ್ ಇಪ್ಪತ್ತು ಅರ್ವತು ಅಂತ ಹೇಳ ಹೆಂಗ ಅದ್ದ
ಹಾ ಹೆಚ ಕಡೆ ಹೋಗುತ್ತಾವ ರೊಕ್ಕ ಅಡ್ವಾ ಅಡ್ವಾನ್ಸ್ ಇಸ್ಕೊಂಡ ಬೆಕ್ ರಕ್ಕ ಎಲ್ಲಾರ್.
ಅಡ್ವಾನ್ಸ್ ಅಡ್ವಾನ್ಸ್ ತಗೋಬೇಕು ಮತ್ತ ನನ್ಗೆ ಅಷ್ಟ ಆತ ನಾವೆಲ್ಲ ಪ.
ಕಡಿಮೆ ಆತ ಹೋಗ
ಹ್ಮ್ ಅಡ್ವಾನ್ಸ್ ಇಷ್ಟು ಮಾತಾಡಿ ಇ ಇಷ್ಟು ಸಾಕ್ ನೋಡತ್ತ ಇಲ್ಲ ಅಂತ ಹೇಳ್ಬೇಕು
ಹ್ಮ್ ಹೇಳ್ಬೇಕ್ ಎಲ್ಲರಿ ಹೇಳ್ಬೇಕ್ ಮಾತಾಡ್ಬೇಕು ಅವ್ರು ಸಣ್ಣ ಹುಡುಗರ ಆತ ಗೊತ್ತಾಗಲ್ಲ ಸ್ವಲ್ಪಕ.
ಹವಲ್ಲಾ ಸುಮ್ಮ ಮುಂದ ಎರ ಕುಡ ಬಂದ ಮತ್ ಮುಂದ್ ತಾವ ತಿಗಾರ್ತವಕ.
ಹ್ಮ್ ಅದನು ಕರೆ
ಅವ್ರ ಹು ಅಂತಾವ. ಅದಕ್ಕ ಅವ್ರು ಹೇಳಂತಲ್ಲ.
ಹ್ಮ್ ಹ್ಮ್.
ಹ್ಮ್ ನಡುಕ್ ಹಚ್ಚಿದ್ರು
ಆಯ್ತು ನೋಡಣಂತೋ. ಮಾತಾಡ ನಾನು ಬರ್ತ್ ಬಾಡ
ಹ್ಮ್.
ನಾನು ನೋಡ್ಬಾರಕ್ ಪೇಪರ್ ಎಲ್ಲ ಅನ್ನಾಡಿಕ ಇಲ್ಲೇ ಫ್ರೀ ಇರ್ತನ ಅಷ್ಟಲ್ದಾಗ.
ಹ್ಮ್ ಹ್ಮ್ ಹ ನವದಿನಚಲೆ ನ. ಊಯನುೂರಿ.
ಎಲ್ಲಿ ಅದಾನ ಓತ್ತಿನ ಅಂದ ನಾನ ಊರ್ಗ ವತ್ತು.
ಹ್ಮ್ ಹ್ಮ್.
ಹ್ಮ್ ಪೇಪರ್. ಸರ್ ಲೇಟ್ ಆಗಿ ಬಂತೆ ನಾನು
ಹ್ಮ್ ಹ್ಮ ಊರ್ವಾದನ ಹತ್ರರ.
ಹಾ.
ಬರ ಬಂದ್ ತೊಲಗಿ ಹೆಂಗ ಯಕಡೆ ಹೆಂಗ ಮಾಡಿ.
ಏನ್ ಗೊತ್ತಿಲ್ಲಪ್ಪ ಹೊಲಕ್ಕ. ಅತ್ತೆ ಹೋಗ್ಬೇಕಕ್ ಇನ್ನ ಊರ್ಗ್ ಹೋಗಬೇಕಕ್ ನಾನ.
ಹ್ಮ ಬಿ ನಮ್ ಕಡೆ ಮತ್ರ ಬಿಡ ನಿಮ್ ಕಡೆಂಗ.
ಫೋನ್ ಹಚ್ಚಿದ್ದೆ ಅಪ್ಪಗ ಇನ್ನ ಮಳಿಯಲ್ ಬಂದಿಲ್ಲ ಅಂತ ಅಂದ್ರು.
ಹ್ಮ್.
ಅದೇ ನೋಡ್ಬೇಕು ಅಚ್ಚಿ ಮಾತಾಡ್ಬೇಕು.
ಹ್ಮ. ಹೋಯ್ ಬರರಿ ಸ್ವಲ್ಪ ಹೊಲ್ಕೋಬ ಲೇಟ್ ಆ ಆದ ಮಲೆ.
ಹ್ಮ್ ಸರಿ ಸರಿ ಹೌದು ಎಲ್ಲ ಹೌದಪ್ಪ
ತಮದೇರ್ ರ ಹೊಟ.
ಹಾಸ್ಟೆಲ್ ಹೊಲಸ್ ಚಲೋ ಅನಸ್ತದ ಊಟ ಮಾಡೋದು ಕೂಡದು ಓದದು
ಅಲ್ಲಾ ಗಿಡಗಳು ಚಲಾವ್ಲ್ ಪನ್ನಿ ಗಿಡಗಳು
ಹ್ಮ್ ಎಲ್ಲ ಮಳೆ ಬರ್ ಮಳೆ ಬರಕತ್ತಲ್ಲ ಈಗ ಎಲ್ಲ ಚಲೋ ಏನ್ ಅದಕ್ಕ ಕೆಲ ನೀರದ ಏನ್ ಜರುತ್ತಿಲ್ಲ
ಮೊದ್ಲ ಪ್ರಕೃತಿ ಚಂದ್ ಇರ್ಬೆಕ್ ಆಮೇಲೆ ನಾವ ಚಂದ ಇರ್ಬೆಕ್
ಹೌದೌದ
ಸರ್ ಹೊರಡ್ಲಾ
ಹ್ಮ್ ಸರಿ.